ಹಾ ಬ್ರೋ ಏನ್ ಮಾಡ್ತಾ ಇದ್ರಿ.
ಬ ಏನ ಇಲ್ಲ ಬ್ರೋ ಟೀ ಕುಡಿತ್ತಿದೆ.
ಏನ್ ಬ್ರೋ ಇವಾಗ ಟೀ ಕುಡ್ತಿದ್ದೀರಾ.
ಬ್ರೋ ಐದ ಗಂಟೆ ಆಯ್ತಲ್ಲ ಬ್ರೋ ಅದಕ್ಕೆ.
ಹ ಹಾ ಅಲ್ಲೇ ಐದ್ ಗಂಟೆ ಆಗ್ಬಿಡ್ತಾ ಟೈಮ್ ಆಗದೆ ಗೊತ್ತಾಗಿಲ್ಲ ನೋಡಿ.
ಹುನ್ ಬ್ರೋ ಏನ್ ಮಾಡ್ತೀರಾ ಟೈಮ್ ಹಂಗ್ ಹೋಗ್ತ್ಯಾತೆ ರೈಲ್ ಹೋಗದ್ದಾಗ ಹೋಗ್ತೈತೆ.
ಹಾ ಹಾ
ನೀವ ಏನ್ ಮಾಡ್ತೀತ್ತಿದೀರಾ ಬ್ರೋ.
ಬ್ರೋ ನಾವೆನ್ ಮಾಡನ್ ಬ್ರೋ ಇವಾಗ ಕಾಲೇಜಿಗ ಎಕ್ಸಾಮ್ ಇತ್ ಬ್ರ ಇವತ್ತೊಂದು. ಅದಕ್ಕೆ ಎಕ್ಸಾಮ್ ಅಲ್ಲಿ ಬರ್ಕೊ ಬಂದ ಇವಾಗ ಬಂದೆ.
ಹಾ ಹೆಂಗ್ ಬರ್ದಿರ ಬ್ರೋ ಎಕ್ಸಾಮು.
ಬ್ರೋ ಎಕ್ಸಾಮ್ ಚೆನ್ನಾಗಿ ಬರ್ದೇ ಈಜಿ ಇತ್ತು ಹಾ. ಮತ್ತೆ ಬ್ರೋ.
ಹೇಳ್ಬೇಕು ಬ್ರೋ.
ಬ್ರೋ ಅದೇ ಬ್ರೋ ಈಗ ನಾವು ಇದುನಕ ಅಂತಿದ್ವಿ ಬ್ರೋ. ಅದೇ ಮಾವಿನ ಸಸಿಗಳು ಬರುತ್ತಲಾ.
ಹ ಮಾವನ್ ಸಸಿಗಳು.
ಹಾ ಸಸಿಗಳು ಆಗ್ಬೇಕಿತ್ತು.
ಹಾ
ಅದಿಕ್ಕೆ ನಿಮ್ ಕಡೆ ಜಾಸ್ತಿ ಅಲ್ಲ ಬ್ರೋ ಮಾವಿನ ಸಸಿಗಳು.
ಹೌದು ಬ್ರೋ.
ಅದಕ್ಕೆ ಸ್ವಲ್ಪ ನಮ್ ಕಡೆ ಸಿಗ್ತಾ ಇಲ್ಲ. ಅದಿಕ್ಕೆ ನಿಮ್ ಕಡೆಯಿಂದ ಏನಾರ ಸಿಗುತ್ತಾ ಅಂತ ಕೇಳಕ್ ಫೋನ್ ಮಾಡದೇ.
ಸಿಗತ್ ಬ್ರೋ.
ಸಿಗುತ್ತಾ.
ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲಾ ಜಾಸ್ತಿ ಆಗತ್ತಾ ಬ್ರೋ.
ಬೋ ಅದ ಎಷ್ಟರ ಆಗ್ಲಿ ಸ್ವಲ್ಪ ಬೇಕಿತ್ತು. ಒಂದ ಇನ್ನೂರು ಗಿಡ ಅಂತೂ ಬೇಕಿತ್ತು.
ಬ್ರೋ ಇನ್ನೂರ್ ಗಿಡಕ್ಕೆಲ್ಲ ಬರಲ್ಲ ಬ್ರೋ.
ಇನ್ನೂರು ಕೇಳ ಬರ್ಲ್ಲಾ.
ಹ್ಮ್ ಹ್ಮ್ ಇನ್ನೂರ್ ಗಿಡ ಬರ್ತವೆ ಟ್ರಾನ್ಸ್ಪೋರ್ಟ್ ಎಷ್ಟು ಎಷ್ಟು ಇದಕ್ ಆಕ್ತೀರ ಬ್ರೋ ಎಷ್ಟು ಎಕರೆಗೆ ಹಾಕ್ತೀರಾ.
ಬ್ರೋ ಐದ್ ಎಕರೆ ಹಾಕಣ ಅಂತ.
ಬ್ರೋ ಐದ್ ಎಕರೆಗೆ ಅಂದ್ರೆ ಕನಿಷ್ ಪಕ್ಷ ಒಂದು ಒಂದ್ ಎಕರೆಗೆ
ನೂರ್ ಇಪ್ಪತ್ ಕಡೆ ಕೂರ್ಸನ ಅಂತ.
ಓ ಬ್ರೋ ಹೆಚ್ಚು ಕಮ್ಮಿ ಒಂದ್ ಎರಡೂವರೆ ಸಾವಿರ ಗಿಡ ಮೇಲೆ ಬೇಕ ಬ್ರೋ.
ಹೌದಾ.
ಹಾ ಐದ್ ಎಕ್ರೆಗಂದ್ರೆ
ಹಾ ಹಾ
ನಾನ ಎಲ್ಲೋ ಎಲ್ ಒಂದ್ ಎರಡ್ ಎಕರೆಗೆನ್ ಹಾಕ್ತಿರ ಅನ್ಕೊಂಡೆ ಐದ್ ಸಾವಿರ ಐದು ವರೆ ಅಯ ಒಂದ್ ಎರಡ್ ಸಾವ್ರ ಗಿಡದ ಮೇಲೆ ಬೇಕು.
ಹೌದಾ
ಹ್ಮ್ ಬ್ರೋ.
ಅದೇ ಬ್ರೋ ಸ್ವಲ್ಪ ಬೇಕಿತ್ತಲ್ಲಾ ಮತ್ತೆ ಏನ್ ಮಾಡೋದು.
ಹ ದೇಬ್ರು ಅದು ಸಿಕ್ತದೆ.
ಹಾ
ಹ ನಿಮ್ಗ ಏನ್ ಅವೆನ್ ಸಿಗ್ತದೆ ಸಿಗ್ದೆ ಏನಿಲ್ಲ ಟ್ರಾನ್ಸ್ಪೋರ್ಟ್ ಜಾರ್ಜ ಚಾರ್ಜ್ ಜಾಸ್ತಿ ಆಗುತ್ತೆ.
ಎಷ್ಟ ಆಗತ್ ಬ್ರೋ ಎಷ್ಟ್ ಕಿಲೋಮೀಟರ್ ಆಗುತ್ತೆ ಹೇಳಿ ಇಲ್ಲಿಂದ ಅಲ್ಲಿಗೆ ಒಂದ ಏಳ್ನೂರ ಆಗುತ್ತಾ?
ಹಾ ಆಗತ್ತೆ ಬ್ರೋ.
ಅದೇ ಬ್ರೋ ನಮ್ದೇ ಟೆಂಪೋ ಇತ್ತು.
ಹಾ
ಅದನ್ನ ನಾವೇ ತರೋದ ಅಂತಾ.
ಹ ಹ ಹಾ ಸಿಗತ್ತೆ ಬ್ರೋ ಸಿಗ್ದೇ ಏನ ಇಲ್ಲ ಸಿಗತ್ತೆ.
ಹಾ
ಇನ್ನೇನ್ ಬ್ರೋ.
ಅದೇ ಬ್ರೋ ಯಾವಾಗ ಫ್ರೀ ಆಗ್ತೀಯಾ ಯಾವಾಗ ಸಿಗುತ್ತೆ?
ಬ್ರೋ ನೀವು ಬಂದು ಗಿಡ ನೋಡಿ ಯಾವ್ ಗಿಡ ಬೇಕು ಅಂತ ಹೇಳಿದ್ರೆ
ಹಾ
ಅವ್ರ ನಾರಾ ಹಾಕಿಟ್ಟಿರ್ತಾರೆ ಆ ಫಸ್ಟೇ ಆರ್ಡರ್ ಕೊಡ್ಬೇಕ ಬ್ರೋ ನೀವು.
ಬ್ರೋ ಹಂಗಾರ ಕೊಡ್ತೀರಾ ಸ್ವಲ್ಪ ಒಂದ್ ಎರಡೂವರೆ ಸಾವ್ರ ಗಿಡಕ್ಕೆ.
ಯಾವ ಕ ಯಾವ್ ಕಾಯ ಇದ್ ಬೇಕು?
ಬ್ರೋ ನಮಗೆಲ್ಲ ಮಿಕ್ಸ್ ಮ್ಯಾಲ ಹಾಕೊಡಿ.
ಬ್ರೋ ಸಪ್ರೇಟ್ ಸಪ್ರೇಟ್ ಮಾಡ್ಬೇಕು ಅಂದ್ರೆ ಯಾವ್ದ ಯಾವ್ದು ನೀಲಮ್ಮ ಐತೆ.
ಹಾ
ರಾಜಗಿರ ಐತೆ ಬಾದಾಮಿ ಐತೆ ಬೇನಿಸ ಐತೆ.
ಹಾ
ಇನ್ನ ಬೆಚ್ಚ ನಾವ್ ಅದೇ ನೀವ ಬಂದು ಅವರೆಲ್ಲಾ ಫೋಟೋಸ್ ಎಲ್ಲ ತೋರ್ಸ್ತಾರೆ ಗಿಡವು.
ಹಾ
ಬಂದು ನೋಡಿ ಹೋಗ್ಬೋದು.
ಬ್ರೋ ಬಂದು ಸ್ವಲ್ಪ ದು ದೂರ ಆಗುತ್ತಲ್ಲಾ ವಾಟ್ಸಪ ಅಲ್ಲಿ ಕಳ್ಸ ಕೊಡ್ತೀರಾ ಯಾವ್ ತರಾ ಕಾಯಿ
ಹ ಸರಿ ಬ್ರೋ ಕಳಿಸ್ತೀನಿ.
ಹ್ಮ್ ಬ್ರೋ ಈಗ ನೀವು ನೀಲಮ ಅಂತ ಹೇಳಿದ್ರಲ್ಲ ಅದಕ್ಕೆ ಒಂಥರ ರೇಟ್ ಇದೆಯಾ?
ಬ್ರೋ ಅದಕ್ ಪರವಾಗಿಲ್ಲ ಬ್ರೋ ರೇಟ್ ಇರತ್ ಯಾವತ್ತ ಇರ್ತದ ನೀಲಮ್ಗೆ.
ಹಾ ಮತ್ತೆ ಇನ್ನ ಬಾಳ ದಿನಕ್ಕ ಅಂದ್ರಲ್ಲ ಅದಕ್ ಹೆಂಗಿದೆ.
ಬಾದಾಮಗೂ ರೇಟ್ ಇರುತ್ತೆ.
ಹೌದಾ?
ಆ
ಹಾ ಮತ್ತೇನಕ್ಕೆ ರೇಟ್ ಇದೆ ಅಲ್ಲ ಗಿಡಗಳಿಗೆಲ್ಲ ಒಂದೇ ಸೇಮ್ ರೇಟ್ ಸಪ್ರೇಟ್ ಸಪ್ರೇಟ್ ಇದೆಯಾ ಅಂತ.
ಬ್ರೋ.
ಈಗ ಗಿಡಗಳು ತರಾಕ ಬರ್ತೀವಲ್ಲಾ ಸಸಿಗಳು.
ಹಾ.
ಈಗ ದುಡ್ಡುಗಳು ಸ್ವಲ್ಪ ಚೇಂಜ್ ಇದೆಯಾ?
ಹುನ್ ಬ್ರೋ ಗಿಡದ ಮೇಲೆ ಹೋಗತ್ತೆ ಒಂದೊಂದ್ ಗಿಡ ಒಂದೊಂದ್ ರೇಟ್ ಇರ್ತಾವಲ್ಲ?
ಆ ಹಾ.
ಹಂಗೆ?
ಹೌದಾ?
ಹಾ.
ಮತ್ತೆ ಈಗ ಎಷ್ಟ ಹಾಕಸ ಕೊಡ್ತೀರಾ ಮತ್ತೆ?
ಮಾ.
ಈಗ ಎಲ್ಲಾದರ ಅಲ್ಲೂ ಒಂದ ಐದನೂರಗರ್ ಹಾಕಸಕೊಡ್ತೀರಾ?
ಹೆಂಗ್?
ಎಲ್ಲಾದೂ ಸಸಿಗಳು ಐದನೂರ ಐದನೂರು ಹಾಕಸ್ಕ ಕೊಡ್ತೀರಾ?
ಹಾ ಸರಿ ಐದನೂರ ಐದನೂರ ಹಾಕ್ಸ್ತೀನಿ ಬನ್ನಿ.
ಈಗ ಐದ ತರದ ಹಾಕ ಕೊಡಿ ನಮಗೆ.
ಹಾ ಹಾಕಸಕೋಡ್ತೀನಿ ಐದರ ದ ಹಂಗಾದ್ರೆ ಹೆಚ್ಚು ಕಮ್ಮಿ ಒಂದ ಎರಡ್ ಸಾವಿರ ಗಿಡ ಹಾಕ್ಸೋನಾ?
ಹೂ ಎರಡ್ ಸಾವಿರ ಗಿಡ ಹಾಕಸ್ತನಿ ತೊಗೊಳಿ ನಾಲ್ಕ ತರ ಹಾಕ್ಸರಂಗೆ.
ಬ್ರೋ ನೋ ನಾಕ್ ಸಾವಿರದ ನಾಕ್ ತರದ ಹಾಕ್ಸ್ತೀನಿ.
ಹಾ. ಅದು ಮಿಕ್ಸ್ ಮಾಡ ಹಾಕೋದ ಏನು ಆಗಲ್ವಲ್ಲ.
ಏನಾಗಲ್ಲ ಆಗಲ್ಲ ಏನ ಆಗಲ್ಲ.
ಹೂ ಮತ್ತೆ ಒಂದು ಚಿಕ್ಕದು ಒಂದ ದೊಡ್ಡದು ಆಗುತ್ತೆ ಅಂತ. ಅಷ್ಟೇ ಏನ್ ಇರಲ್ಲ ಹೌದಾ?
ಹಾ.
ಹಾ.
ಆತರ ಎಲ್ಲಾ ಆಗಲ್ಲ. ಚೆನ್ನಾಗ ಇರ್ತವೆ ಯಾವಾಗ ನೀವು ಯಾವಾಗ? ನೀವೇ ಒಂದ್ಸರಿ ಬಂದಿದ್ರರ ಚೆನ್ನಾಗಿತ್ತು ಬ್ರೋ.
ಬ್ರೋ ಬಂದ್ರೆ ಈಗ ಹಣ್ಣುಗಳು ಸಿಗೋಲ್ಲ ಅಲ್ಲ ಬ್ರೋ ಸ್ವಲ್ಪ ನೋಡಕ್ಕೆ.
ಬ್ರೋ.
ಹಣ್ಣುಗಳು ಸಿಗೋಲವ್ವ.
ಹಣ್ಣುಗಳು ಸಿಕ್ಕತಾವೇ ಬ್ರೋ.
ಸಿಕ್ಕತಾವ?
ಹಾ.
ಹ ಸರಿ ಹಾಗಿದ್ರ ತಗೊಳ್ಳಿ ನಾಳೆ ಇಲ್ಲ ನಾಳೆದ ಫ್ರೀ ಮಾಡ್ಕೊಂಡ್ ಬರುದಾದರ ಬರ್ತೀವಿ. ಫೋನ್ ಮಾಡ್ತೀನಿ ಅದಕ್ಕೂ ಸಂಜೆ.
ಹ ಬನ್ನಿ ನಾನ ಇಲ್ಲಾ ಅಂದ್ರೆ ಅಪ್ಪಾಜಿ ಇರ್ತ ನಮ್ಮ ಮನೇಲಿ ದೊಡ್ಡೋರು ಇರ್ತಾರೆ.
ಹಾ.
ಅವ್ರನ್ನ ಕಳಸ್ತನಂತೆ ಹೋಗ್ ಬರೋರಂತೆ
ಹಾ ಹಾ ಹಾ
ನಮ ನಾನ್ ಇಲ್ಲಾಂದ್ರೆ ಅವರು ಬರ್ತಾರೆ ಇನೆನ್ ಬ್ರೋ ಏನ್ ಮಾಡ್ತಿದೆ ಊಟ ಎಲ್ಲ ಆಯ್ತಾ
ಇಲ್ಲ ಬ್ರೋ ಇವತ್ತು ಎಕ್ಸಾಮ್ ಇತ್ತು ಅಂತ ಹಂಗೆ ಹೋಗ್ಬಿಟ್ಟಿ
ಹಾ ಮಾಡ್ಬೇಕಲ್ಲ ಬ್ರೋ ಒಂದ್ ಚೂರ ಆದ್ರು
ಈ ಏನ್ ಮಾಡ್ತರ ಬಿಡಿ ಊಟಂಗ ಮಾಡಿದಂಗ ಆಗಲ್ಲ ಇಲ್ಲಿ ಅ
ಹ ಹಂಗ ಮಾಡಿದ್ರ ಎಷ್ಟೊಂದಷ್ಟು ಸ್ವಲ್ಪ ಆದ್ರು ಮಾಡ್ಬೇಕಲ್ಲ ಅವರು
ಹ ಅದ ಮಾಡ್ಬೇಕು
ಹಾ
ಸಂಜೆ ನಾನ್ವೆಜ್ ಇತ್ತಲ್ಲ ಇವತ್ತು
ಹ ಹಾ ನಾನ್ವೆಜ್ ತಿನ್ನೋಣ ಅಂತ್ತಿದ್ರೇನೋ ಹ ನೀವ್ ಚೆನ್ನಗಿದ್ದೀರ ಬಿಡಿ
ಹ್ಮ್ ಅದೇವ ನಮ್ಮ ಫ್ರೆಂದ ಬರ್ಡೇ ಇತ್ತು ನಮ್ಮ್ ರೂಮ್ಮೆಟ್ ಇಂದು
ಹಾ ಹಾ
ಅವ್ರು ಹೊರ್ಗಡೆ ಸ್ವಲ್ಪ ಹಂಗೆೇಏನೋ ಹೊರ್ಗಡೆ ಪಾರ್ಟಿ ಅದ್ ಪಾರ್ಟಿ ಇದೆ ಅಂತ ಹೇಳ್ತಿದ್ರು ಹುಡುಗುರೆಲ್ಲ
ಪಾರ್ಟಿ ಹೇಳವ್ರಬ್ರು ಹಂಗಾದ್ರೆ
ಪಾರ್ಟಿ ಹೇಳಿಲ್ಲ ಬ್ರೋ ಹುಡ್ಗೂರು ಹಂಗ ಅಂತಿದ್ರು
ಹ ಹಾ ಹುಡುಗರು ಅಂದ್ರೇನು ಹುಡುಗರು ಅಂದ್ರನು ಕತ್ತ ಕಾಳಸ
ಹ್ಮ್
ನಡ್ರಿ ಹುಡುಗರು ಅಂದಿದ್ರೆ ಹೋಗ್ ಬನ್ನಿ
ಹಾ ಹಾ
ಹೌದ ಬ್ರೋ
ಹಾ ಬ್ರೋ
ಹಾ ಹೋಗಿ ಆರಾಮಾಗಿ
ಹಾ
ಇದು ಬನ್ನಿ
ನಾವು ಕೇಳಕೆಲ್ಲ ಕಟಿಂಗ್ ಮಾಡ್ಬೇಕಲ್ಲ ಬ್ರೋ ಸ್ವಲ್ಪ ಸಂಜೆ
ಹಾ ಹಾ
ಬನ್ನಿ ಬ್ರೋ ನೀವು ಪಾರ್ಟಿಗೆ
ಬರ್ತೀನಿ ಬ್ರೋ
ಹಾ
ಬರ್ತೀನಿ ತಾಳಿ ಬಂದು
ಹಾ
ಏನ ಬ್ರೋ ಬರ್ತೀನಿ ಬರ್ತೀನಿ ಅಂತೀರಾ ಸ್ವಲ್ಪ ಬರದೆ ಇಲ್ಲ ಈ ಕಡೆ ನಮ್ಮೂರ್ ಕಡೆ
ಬರ್ತೀನಿ ಬ್ರೋ ಹಿಂಗೆ ಕೆಲ್ಸಗಳು ಜಾಸ್ತಿ ಇರ್ತಾವಲ್ಲ
ಅವಾಗ ರಜಾ ಇತ್ತು ಅಂದ್ರೆ ನಿಮ್ ಮಾವರ್ ಮನೆಗ್ ಇಲ್ಲೇ ಇರ್ತಿದ್ರಪ್ಪಾ
ಹ ಆದ್ರೆ ತೋಟದಲ್ಲಿ ಅವು ಇವು ಕೆಲ್ಸ ಇರ್ತೇವಿ ಹಂಗಾಗಿ ಬರಕ್ ಹಂಗಲ್ಲ ಬ್ರೋ ಬೇಜಾರ ಪಡ್ಬೇಡಿ ಹಾ
ಮತ್ತೆ ನೀಮ್ ಮಾವನವರೆಲ್ಲ ಬಂದಿದ್ರಾ ಊರಿಗೆ ನಿಮ್ ಮಾವದಿರೆಲ್ಲ ಬಂದಿದ್ರ ಊರಿಗೆ ಅಂದೆ?
ಹ ಎಲ್ಲ ಬಂದಿದ್ರು ಬ್ರೋ ನಮ್ಮ ಮಾವನವರು ನಮ್ಮ್ ಅಕ್ಕನವರು
ಹಾ
ಹಾ
ನವಲಗುಂದ ರಿಂದ ಯಾರ್ ಬರ್ತಾರೊ ಬರ್ಲೇ ಬೇಕಲ್ಲಾ ಅವ್ರೂನು
ಅದೇ ಮತ್ತೆ ಬ್ರೋ ಬರೀ ಅವ್ರ ಬಂದ್ರೆ ಆಗುತ್ತೆ ನೀವು ಹೋಗ್ಬೇಕಲ್ಲಾ
ಹುಂ ಬರ್ದ ಇಲ್ಲೇ ಇತ್ರಾರೆ
ಕೆಲ್ಸ ಕೆಲ್ಸ ಅಂತೀರಾ
ಅಯ್ಯೋ ಯಾವ ಕೆಲಸ ಇಲ್ಲಾ ಬಾವ ಅಯ್ಯೋ ಬರ್ತಾಇತಾರ ಅವರು ಬರ್ತಾರ ನಾವ ಹೋಗೋದು
ನಮ್ ಅಕ್ಕನ್ ಮದ್ವೆಗು ಬರ್ಲಿಲ್ಲಾ ಕಾರ್ಡ್ ಬಂದ್ ಮನೆ ಬಾಗಕ್ಲೆ ಕೊಟ್ಟೊ ಹೋದ್ದೇ
ಬಂದ್ದಿದೆ ಬ್ರೋ
ಎಲ್ಲಿ ಬ್ರೋ ಸಿಕ್ಕೆ ಇಲ್ಲಾ ಬ್ರೋ ನಮಗೆ.
ಅಯ್ಯೋ ನೀವ್ ಬಿಜಿಯಲ್ಲಿ ಇದ್ರೆ ಅಂತೇಳಿ ನಾನ್ ಮಾತಾಡ್ಸಿಲ್ಲಾ ಬಂದಿದ್ದೆ.
ಎನ್ ಬ್ರೋ ಕಾಣಲೇ ಇಲ್ಲಾ ಮತ್ತೆ
ಆ ಬ್ರೋ ಬಂದಿದ್ದೆ
ಏನ್ ಬ್ರೋ ನಿಜಾನಾ ಏನು ಫೋಟೋ ನೋಡುದ್ರೆ ಗೊತ್ತಾಗುತ್ತೆ ತೊಗೊಳ್ಳಿ
ಹ ಫೋಟೋಸ್ ನೋಡಿ ಬಂದಿದ್ದೆ ನಾನು
ಹುಂ
ನೀವು ನೋಡಿಲ್ಲ ಅಷ್ಟೇ ಬ್ರೋ
ಹೋದ್ ನೋಡಿಲ್ಲಾ ಬಿಡಿ ಅಂಗಾರೆ
ಹಾ ನೀವು ಬಿಜಿ ಇರ್ತೀರಂದ ನಾನೇನ್ ಫೋನ್ ಹಚ್ಚಕ್ ಹೋಗ್ಲಿಲ್ಲಾ.
ಏನ್ ಬ್ರೋ ಅಷ್ಟ ದೂರದಿಂದ ಬಂದಿದರಾ ಮಾತಾಡ್ಸಕ್ನಾಗಿತ್ತು ಫೋನ್ ಹಚ್ಚಿದ್ರೆ ಬಂದ ಸಿಕ್ತಾ ಇದೇ ನಾನು
ಅಯ್ಯೋ ಇರ್ಲಿ ತೋಳಿ ಮದವೆ ಅಂದ ಮೇಲೇ ಎಷ್ಟಿ ಇರ್ತವ ಅದಕ್ಕೆ ನಾ ಬಂದ್ಬಿಟ್ಟೆ
ಹಾ ಅದೇ ಮತ್ತ್ ನಾಳೆ ನಾಡಿದ್ದು ರೀತ್ ಬೀಗರ ಊಟಾ
ಹ ಹಾ ಬರ್ತೀನ್ ತೋಳಿ
ಭಿಸ್ಮ ಬಿಡಿ ಮತ್ತೆ
ವೆಜ್ಜ್ ಇರತ್ತಾ,
ಹಾ ವೆಜ್ ಇರುತ್ತೆ ನಾನ್ ವೆಜ್ ಇರುತ್ತೆ ಯಾಕ್ ಬ್ರೋ ವೆಜಾ
ನಾವ ವಜ್ ಬ್ರೋ
ಯಾಕ ಅವಾಗ ತಿಂತಿರಲ್ಲಾ ಮಟನ್ ಚಿಕ್ಕನ್ ಎಲ್ಲಾ ಚೆನ್ನಾಗಿ ಐತಿಂತ ಹೇಳಿದ್ರಿ
ಚಿಕ್ಕನ್ ಮಟನ್ ಅವಾಗ ಚೆನ್ನಾಗಿ ಆಗಿ ತಿಂತಾ ಇದ್ರಲ್ಲಾ
ಈಗ ತಿನ್ನಲ್ಲಾ ಬ್ರೋ
ಹಾ
ಈಗೆಲ್ಲಾ ಬಿಟ್ಟಿವ ನಾವು ತಿನ್ನಲ್ಲಾ
ಇದ್ಯಾಕ ಬ್ರೋ ಎಲ್ಲ ಬಿಟ್ಟ ಬಿಟ್ಟಿದೀರಾ
ಹಯಗೆ ಆಕಲ್ಲ ಹಂಗೆ ಸುಮ್ಗೆ ಬ್ರೋ
ಏನಾರ ಮಠ ಗಿಟಾ ಸೇರ್ಕೊಬೇಕು ಅಂತ ಇದ್ದೀರಾ
ಹುಂ ಮಠಾ ಸೇರ್ಕೊಂಡತಿನ್ ಬ್ರೋ
ಹುಂ
ನೀವು ಬರ್ತೀರಾ ಬ್ರೋ
ನಾವ ಮಠಾ ಸೇರ್ತಿವಿ ಬರ್ತೀರಾ
ಇಲ್ಲಾ ಇಲ್ಲಾ ನಾವು ಬರಲ್ಲಾ
ಬನ್ನಿ ಬ್ರೋ ಪರವಾಗಿಲ್ಲಾ
ಹೂ ಏನ್ ಬ್ರಾಂಚ್ ಚಿನಾರಿ. ಎಂಜಾಯ್ ಮಾಡ ಬೇಕ ಬ್ರೋ ಜೀವನದಲ್ಲಿ.
ಮಠ ಗಿಟ ನೀವು ಸೇರ್ಕೊಳ್ಳು ಹಂಗ ಇದ್ರೆ ಮಠ ಸೇರ್ಕೊಳ್ಳಳಿ.
ಆ ಹಾ.
ಸೇರ್ಕೊಂತೀರಾ?
ಏನ್ ಇಲ್ಲ ಬ್ರೋ ಸ್ನಹಕಣ ನಾ ಜೀವನದಲ್ಲಿ ಎಂಜಾಯ್ ಮಾಡ್ಬೇಕ ಅಂತ ಇದ್ದೀನಿ.
ಹಾ.
ಹ ಸರಿ ಬ್ರೋ ತೊಗೊಳ್ಳಿ ಆಯ್ತ ನಾಳೆ ಬಂದ ಮಿಸ್ ಮಾಡಬೇಡಿ.
ಹಾ ಮಿಸ್ ಬಣಂತ ತಾಳಿ ನೀವ್ ಹೇಳಿದೀವಿ ಅಂದ್ರೂ ನಾವು ಬರದನೇ ಇರ್ತೀವ ಬ್ರೋ ನೀವ ಏಕಾ ಹಿಂಗಂತೀರಾ?
ಮತ್ತೆ ಬಿಸಿ ಇದ್ದೆ ಕಾಲ್ ಮಾಡಿಲ್ಲ ಅಂತವೆಲ್ಲಾ ಹೇಳಬಾರದು ಮತ್ತೆ ಬಂದ ಮೇಲೆ.
ಇಲ್ಲ ಅಪ್ಪಾ ಹಂಗೆಲ್ಲಾ ಆಗಲ್ಲ ಬರ್ತೀನ್ ತಾಳೆ ನೀವ್ ಹೇಳೋದ ಹೆಚ್ಚ ನಾವ್ ಬರೋದ ಹೆಚ್ಚ.
ಹಾ ಸರಿ ಸರಿ ಬನ್ನಿ ಬನ್ನಿ.
ಹಾ ಸರಿ ತಾಳಿ ಬ್ರೋ ಇನ್ನೇನ್ ಬ್ರೋ?
ಏ ಸರಿ ತೋಳಿ ಆಯ್ತ ಬಂದ ಮೇಲ್ ಪೋನ್ ಹಚ್ಚರಿ ಬ್ರೋ ಮತ್ತ ಮಿಸ್ ಮಾಡಬೇಡಿ.
ಹಾ ಸರಿ ತಗೊಳ್ಳಿ.
ಹಾ ಸರಿ ಬ್ರೋ ಆಯ್ತ.